ಹಾಲೋ ಫೋನ್ ಹಚ್ಚಿದ್ರಿ ಅಲ್ಲ ಹಾ ಹೇಲಿ ಬ್ರೋ
ನಿಮ್ಮ ಹೆಸರಿನ್ರಿ ಬ್ರೋ
ನಮ್ಮ್ ಹೆಸರು ಮೈ ನೇಮ್ ಇಸ್ ಕರಿಯಪ್ಪ
ಹೌದಾ ಬ್ರೋ ಬ್ರೋ ನಾವ್ ಬ್ರೋ ನಾವು ಅತ್ತಿ ಅದ ಇದ ಕುರಿ ಮಾಡಕ್ ಬ ಮಾಡಕೂತಿದ್ದ ಬ್ರೋ
ಹಾ ಬ್ರೋ
ಹಲೋ
ಹಾ ಹೇಳಿ ಬ್ರೋ ಹೇಳಿ ಕೇಳಸ್ತಿಲ್ಲ ನಿಮ್ಗೆ
ಹಾ ಕೇಳಸ್ತಿದೆ ಈಗೆ ಅದಕ್ಕೆ ಕುರಿ ಕುರಿ ಮಾಡ್ಬೇಕಂದಿದ ನಾವು ಬ್ರೋ
ಹಾ ಬ್ರೋ
ಅದಕ್ಕೆ ಸಲ್ಯೂಷನ್ ಬೇಕಾಗಿತ್ತು
ಸಲ್ಯೂಷನ್ ನಾ
ಹಾ ಅದಕ್ಕೆ ಬ್ರೋ
ಹಾ ಬ್ರೋ ಮತ್ತೇನ್ ಸಮಸ್ಯೆ ಹೇ ಟೆಂತ್ ರಿಸಲ್ಟ್ ಎಷ್ಟ ಆಗಿತ್ತು ನಿಮ್ದು
ನಮ್ದ ಒಬ್ರು ಸಿಕ್ಸ್ಟಿ ಆಗಿದೆ
ಹಾ ನೈಂಟಿ ಬ್ರೋ
ಹಾ ಈಗೇಏನು ಪಿ ಯು ಸಿ ಬಾ ಬ್ರೋ ಎಲ್ಲಿ ಪಿ ಯು ಸಿ ಎಲ್ಲಿ ಮಾಡಿದ್ದೇರಿ ನೀ
ಈಗ ನಾನು ಬೆಂಗಳೂರು
ಬೆಂಗಳೂರ
ಹಾ ಜಾಳೆ ಕ್ರಾಸ್ ಇರ್ತೀನಿ ನಾನ ಈಗ
ಹಾ ಜರಳ ಕ್ರಾಸಾ ಬ್ರೋ
ಹಾ ಬ್ರೋ ನೀವು
ನಾವು ಇಲ್ಲಿ ಸದ್ಯಕ್ಕೆ ಬೆಂಗಳೂರಲ್ಲಿದ್ದೇವೆ ಇಲ್ಲಿ ಈ ಕಡೆ ಡೆೈಲಿ ಸಮಯ ಹತಾರಲ್ರು ಅದು ಏರ್ಯಾ ಗೊತ್ತಿಲ್ಲ ನಮ್ಗೆ ಹಾ ಅಲ್ಲಿ ಇರ್ತೀವಿ ಬ್ರೋ ನಾವು
ಹಾ ಬ್ರೋ ಡೊಣೆಕಟೆ ಏರ ಬ್ರೋ ಅದು ಡೊಣೆಕಟೆ ಏರದಲ್ಲಿ ಹ ಬ್ರೋ ಹಂಗೆ
ಅಲ್ಲಿಗೆ ಹೋಗಿದ್ದಿವಿ ಬ್ರೋ ಫಸ್ಟ್ ಟೈಮ್ ನಾವು
ಹಾ ಬ್ರೋ
ಅದಕ್ಕೆ ನಮ್ಗೆ ನಮ್ಗೆ
ಶಿಕ ಸ ಹಾ ಬ್ರೋ ಸಿಕಾ ಸೈಕ್ ನನ್ ಮ ಳಲ್ಲಿರದ ಆ ಏರಿಯಾ
ಹ್ಮ ಅದಕ್ಕೆ ನಾ್ ನಾವ ತುಂಬಾ ಸೈಲೆಂಟ್ ಬ್ರೋ ಏನ್
ಹ್ಮ ನಕರಾ ಗಿಕರಾ ಮಾಡಕ್ ಹೋದ್ರ ತಲೆಯಲ್ಲಿ ಹೇಳೇಸ್ತಾರ ಅವ್ರು ಮುಂದಕ್ಕು ಹಾ ಬ್ರೋ ನಾವ್ ಹೆಂಗಿರ್ಬೇಕು ಹಳ್ಳಿಯಲ್ಲಿ ಹೆಂಗ ಬಂದಿದ ಇದಿವೇ ಹಂಗೆ ಇರ್ಬೇಕ್ ಇಲ್ಲಿ ಏನ್ ನಕ್ರಾ ಗಿಕ್ರಾ ಕ್ರ ಹಂಗ್ ದಾದಾಗಿರಿ ಹಿಂಗ್ ಮಾಡ್ತನ ಅಂದ್ರ ನಡ್ಯಲ್ಲ ಅಲ್ಲಿ
ಹಾ ಹೌದ್ ಬ್ರೋ ತುಂಬ ಬಾ ಕೇಳ್ದೇವ್ ನಾವ ಅಲ್ಲಿಬ್ಬ ನ ಹೊಡದಾಡ್ತಾರ ಬ್ರೋ ಇಲ್ಲಿ
ಏ ಬ್ರೋ ಸಾಕ ಸುಮ್ನೆ ಸುಮ್ನೆ ಜಗಳಲ್ಲಿ ಮಾತಿಗೊಮ್ಮೆ ಅಲ್ಲಿ
ಹಾ ಮತ್ತೆ ನಿಮ್ ಕಡೆ ಹೇಗಿದೆ ಮಳೆ ಗಾಳಿ
ನಮ್ಕಡೆ ಚುಲೋ ಅಯ್ತ ಬ್ರೋ
ನೀವು ಹುಟ್ಟಿದ ಊರ ಯಾವ್ದ ಬ್ರೋ ನೀವು ಹುಟ್ಟಿದ ಊರ ಸ್ವಂ
ನನ್ನ ಹುಟ್ಟಿದರು ಬೂದ್ನೂರು, ನಿಂದು
ನಮ್ದು ಇಲ್ಲೇ ಬುದ್ ನೂರ್ ಬಲ್ಲಿ ಶಾಪೂರ್ ಬ್ರೊ ನಾವ್ ಕೇಳ್ದೇವೆ
ಹಾ ಅದು ನಮ್ ತಾಲ್ಲೂಕು ಅದು ಶಾಪುರು
ಹಾ ಅದಕಬ್ರು ನಮ್ಗೆ ಮನ್ಯಾಗ ಶಾಹಪುರ ಶಾಪುರ್ ಬಲ್ಲಿ ಇಲ್ಲಿ ಗಣೇಶ್ ನಗರ ಅಂತ ಈ
ಹಾ ಗಣೇಶ್ ನಗರಾ
ಹಾ ಬ್ರೋ
ಹಾ ಹಳೆ ಸಾಗರ್ ಗೊತ್ತಲ್ ಬೋ
ಹಾ ಬ್ರೋ ಅಲ್ಲಿ ನಮ್ಗೆ ತುಂಬಾ ಜನ ಪರಿಚಯ ಇದ್ದಾರೆ
ಹಾ ಬ್ರೋ ಪರ್ಚೆ ಅಂತಂದ್ರು ಅಲ್ಲಿ ಇಲ್ಲಿ ಅವನ ಸುತ್ತಮುತ್ತಾಳಿ ಅಂದ್ರೆ ಅದ ಒಂದು ಜಗಳಕ್ ಅಂದ್ರೆ ಫೇಮಸ್ ಅದು
ಹಾ ಹೌದಾ ಬ್ರೋ
ಹಾ ಬ್ರೋ ಹಂಗೆ ಏನ ಇಲ್ಲಿ ಹಗೆನ್ ಬೆಂಗ್ಳೂರಲ್ಲಿ ಹೆಂಗ್ ಮಾಡಿದಿವವಿ ಹಂಗ ದಾದಾಗಿರಿ ಅಲ್ಲಿನ್ ಮಾಡಕ್ ಹೋದ್ರೆ ಅಲ್ಲಿನ್ ಸರಿಯಾಗಿಲ್ಲ ಜನ
ಹಾ ಬ್ರೋ ಹಂಗೆ ಅವರು ಬಾಳ
ಹಾ ಬ್ರೋ ಕೇಳಿ ಬ್ರೋ ಅಲ್ಲಿ ಯ ನಿಮ್ಮ ಅಕ್ಕಪಕ್ಕ ಇದ್ರೆ ಊರಲ್ಲೇ
ಸುಮ್ ಸುಮ್ನೆ ಜಗಳ ಆಡ್ತಾರ ಬ್ರೋ ಸುಮ್ನೆ ಹೊಡದ ಬಿಡ್ತಾರ ಹೆಚ್ಚ ಮಾತಾಡಿದ್ರಿ
ಇಲ್ಲ
ಹಾ ಅದಕ್ಕೆ ನಾವು ತುಂಬಾ ಸೈಲೆಂಟ್ ತುಂಬಾ ಸೈಲೆಂಟ್ ಆಗಿರ್ತೇವೇ ಬ್ರೋ ನಾವು
ನಾವ್ ಸೈಲೆಂಟ್ ಆಗಿದ್ರ ನಾವು ಅವ್ರ ಮ್ಯಾಲ ತಪ್ಪಿತ್ತ ಅಂತ ಹೊಡಿಯಕ್ಕೆ ಹೋದ್ರೆ ಅವರುನು ಒಳ್ಳೆ ನಮ್ಗೆ ಬರ್ತಾರ ಅವರು ಗೊತ್ತಿಲು
ಹಾ ಬ್ರೋ ಅದಕ್ಕೆ ಸುಮ್ನೆ ಅವ್ರಗ ಏನ್ ಅನಕಲ್ಲ ಮಾಡಕ ಅಲ್ಲ ನಾವು
ಹಾ ಗಂಗು ಅಂತೂ ಗೊತ್ತಲ್ಲವಾ
ಅವರು ಗೊತ್ತಿಲ್ಲ ಬ್ರೋ ನಮ್ಗೆ ಈ ಫಸ್ಟ್ ಟೈಮ್ ಅಲ್ಲ ಇಲ್ಲಿ ಬಂದಿದ್ದೇ ನಾವು
ಹಾ ಬ್ರೋ ನಾವು ಅಷ್ಟೇ ಒಂದ್ ಸ್ವಲ್ಪ ನಾವು ಬೆಂಗ್ಳೂರಲ್ಲಿ ಇರೋದು
ಬಾಳ ಇರಲ್ ಬ್ರೋ ಇಲ್ಲಿ ನಾವು ಅಷ್ಟೇ ಏನ್ರ ಅಮಾಷಿ ಹುಣಿಮೆ ಬರ್ತಲ್ಲ ಬ್ರೋ ಅವಾಗ ಅಷ್ಟೇ ದೇವ್ರಗಳಿಗೆ ಕಾಯಿ ಹೊಡ್ಯದು ಬರೋದು ಮಾಡ್ತೇವೆ
ಹಾ ಬ್ರೋ ನಾವ್ ಹಂಗೆ ಕೂಡ ಬರ್ತಿ ಈ ಕಡೆ ಅದಬಿಟ್ಟ ಇಲ್ದ ಅಂದ್ರೆ ಬೆಂಗ್ಳೂರಲ್ಲಿ ನಾವು
ಕಡೆ ಇಲ್ಲಿ ಶಾಪುರದಲ್ಲಿ ಒಂದ್ ಐದ ಎಕರೆ ಜಮೀನ್ ಇದೆ
ಹಾ ಬ್ರೋ
ಅದು ಪಾಲಿಗೆ ಮಾಡಕ್ ಬಿಟ್ಟಿದೇವಬ್ರೋ ನಾವ್ ಏನ್ ಈಗ ಮಾಡಕ್ ಹೋಗಲಾ ಅದು
ಹಾ ಬ್ರೋ ನಮ್ದನ ಹತ್ತ ಎಕ್ರ ಐತೆನ ನಮ್ ತಾತನವ್ರು ಮಾಡ್ತಾರ ಹೊಲ ಅದು
ಹಾ ಹೌದಾ ಬ್ರೋ
ಹಾ ಬ್ರೋ
ಮತ್ತೆ ಆ ಮಳೆ ಆ ಬಿಸ್ನೆಸ್ ಏನ್ ಮಾಡ್ತೀರಿ ನೀವು ಈಗ
ಬಿಸ್ನೆೆಸ್ ನಾನು ಈಗ ಟೆಂತ್ ಅಪ್ಪ ಅವರು ಈಗ ಇದ್ರ ಬ್ಯಾಂಕ್ ಇದಿದ್ದಿಲ್ಲಾ
ಯಾವವುದು ಕೆ ಯಾವ ಬ್ಯಾಂಕ್ ಎಸ್ ಎಸ್ ಎಸ್ ಬಿ ಐ ಬ್ಯಾಂಕ್ ಹಾ ಬ್ರೋ
ಹಾ ಬ್ರೋ ಅಲ್ಲೇ ಅಮೌಂಟ್ ಚೆಕ್ ಅಲ್ಲಿ ಇರ್ತಾರೆ
ಯಾರ ನೀವಾ
ನಮ್ ಪಾಪ ಅವರು ಇರ್ತಾರೆ ನಾವ ಈಗ ಪೀಸ ಈಗ ನಾನು
ಹಾ ಲ್ಲಿ ಕಾಲೇಜ್ ಮಾಡ ಕಾಲೇಜ್ ಕತಿದ್ದೀರಾ
ನರು ನಾನು ಬೆಂಗ್ಳೂರಲ್ಲಿ ಹಚ್ಚಿದ್ದು
ಹಾ ಈಗ ಅಲ್ಲೇ ಇರೋದ ನೀವು ಹ್ಮ
ಹಾ ಬ್ರೋ ನೀವು
ನಾವ ಈಗ ಸದ್ಯಕ್ಕೆ ಈ ಕಡೆ ಶಾಪುರ್ ಬಂದೆ ಒಬರು ಈಗ ಮೊನ್ನೆ ನಿನ್ನೆ ಅಮಾಷ ಆಯ್ತಲ್ವಾ
ಜಾಗ ಕ್ರಾಶಿಗೆ ಬನ್ನಿಬರು ಅವಾಗವಾಗ ಅಲ್ಲಿ ಇರ್ತೀನಿ ನಾನು ಕಬೂನ್ ಪಾರ್ಕ್ ಅಲ್ಲಿ ಬರೀ
ನೀ ಕಾಲ್ ಮಾಡಿ ಬ್ರೋಣ ಕಾಲ್ ಮಾಡಿ ನೀವು ಬರುತ್ತೇವೆ ನಾವು
ಹ ಬ್ರೋ ಐ ಪಿ ಎಲ್ ಅಂದ್ರೆ ಯಾರ್ ಟೀಮ್ ಸಪೋರ್ಟ್ ನೀವು
ಕಸಿ ಬಿ
ಹ ಬ್ರೋ ನಾವ್ ಆರ್ ಸಿ ಬಿ ಇಬ್ರರು ನಾವ್ ಸಿ ಎಸ್ ಗ್ ಎಷ್ಟ್ ಚಾನ್ಸ್ ಕೊಟ್ರರು ಗೆದದಲ್ಲಿ ಇ ಬ್ರೋ ಒಳಗ್ ಬರಕ ಅವ್ರಿಗೆ
ಅವರು ಗೆತ್ತರ್ ಬ ಇರ್ಲಿ ಅಂತ ಬಿಟ್ಟಾರ ಒಮ್ಮದ ಅಮ್ಮನಿಗೆ ಬಂದ್ಬಿಡ್ತಾರೆ ಒ್ರ ಅವರು ಬರಕ್ ನಿತ್ರಂದ್ರ ಅವ್ರ ಆಯ್ತು ಮುಂಬೈ ಮುಂಬೈದಾರ ಆಯ್ತು
ಹಾ ಬ್ರರು ಯಾರು ತಲಾ ರೀಸನ್ ಅಂತ ಅವನೆ ಎಲ್ಲಾ ಪ್ರಾಕ್ಟೀಸ್ ಮಾಡ್ತೇಾನಿ ಅವನ್ ಎಲ್ಲಾ ಒಳಗಡೆ ಬರೋದಿಲ್ಲ ಅವನು
ಹ ಅವರು ಈಗ ಸದ್ಯಕ್ಕೆ ಅವ್ರಿಗೆ ಆಡೋದ ಆಗಲ್ರು ಬರ್ತಾರ ಏನ ಈಗ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಐ ಪಿ ಎಲ್ ಅವರೇ ಬರ್ತಾರ ನೋಡಿದ್ರು
ಹ ಬಿ್ರ ನಮ್ ಇಲ್ಲಿ ಮುಂದೆ ಏನನ್ ನಡಲ್ ಬಿಡ ಒಂದು
ಇಲ್ಲ ಹಂಗೇನಿಲ್ಲ ಅವ್ರಬ
ಹೌದದು ಅವ್ನ್ ಪ್ಯಾನ್ಸ್ಕ ಬಿಡಲ್ಲ ಅವನ್ ಬಿಟ್ರ
ಅವರು ಅವ್ರ ರೆಕಾರ್ಡ್ಗಳು ನೋಡಿದ್ರೆ ಕದಾತರ್ಬು
ಇವ್ನು ಟ್ರೋಪಿ ಅಂತ ಬಂದ್ರೆ ಆರ್ ಸಿ ಬಿ ಜನರ ನ ಹಂಗೆ ಬ ರೊಚಿಗೆದ್ರೆ ಹಂಗೆ ಅವರು ಹಾ
ರೋಪಿ ಅಂತ ಬಂದ್ರೆ ಹಂಗೆ ಬ್ರೋ ಇವ್ರು ಇವ್ರು ಬಾಳ ಅಭಿಮಾನಿಗಳ ಇದ್ದಾರೆ
ಹ ಬ್ರೋ ಅದಲ್ಲಕ್ಕ ಹಾಕ ನೀವು
ಧೋನಿ ಅವ್ರಗ್ ಬಹಳ ಅಭಿಮಾನಿ ಇದ್ದಾರೆ ಬಟ್ ಆದ್ರೆ ಇವರು ಏನ್ ಮಾಡ್ತಾರೆ ಎಲ್ಲಿ ಆಡ್ಕೊಂಡ್ ನಕ್ ಬಿಡ್ತಾರ ಅಂತೆ ಒಬ್ಬ್ರ ಮುಂದೆ ಹೇಳ್ಕೊ ಕೋಲ
ಹ್ಮ್
ಹ ಅದಕ್ಕೆ ಎಲ್ಲಿ ಆಡ್ಕೊಂಡ್ ನಗ್ತಾರ ಅಂತ ಮತ್ತ ಒಬ್ಬ್ರ ಮುಂದೆ ಹಕ ಕವಲ್ಲ ಅವರು
ಹ್ಮ
ಅದಕ್ಕ ಆರ್ ಸಿ ಬಿ ಆರ್ ಸಿ ಬಿ ಅಂತಾರರು
ಹ್ಮ ಧೋನಿ ಯಾವಾಗ ಬರ್ತ್ರ ಮತ್ತ
ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಬರ್ತಾರ ಅಂತ ನಾ ಕೇಳಿದ್ದೇವೆ
ಹಾ
ತರ ಗೊತ್ತಿಲ್ಲ
ಹಾ ಬ್ರೋ
ಬಾ ಬರದಂತು ಖಂಡಿತ ಬ್ರೋ
ಹಬ್ರೋ
ಬ ಬರ್ತಾರ ಅಂತ ಕಂಡಿತ ದ ಮತ್ತೆ ಏನ್ ನಡಡಿದೆ ನೀವು ಬಿ ಬಿಸ್ನೆಸ್ ಏನ್ ಕಂಪ್ಯೂಟರ್ ಅದ ಮಾಡಿದ್ದೀರಾ
ಹ ಬ್ರೋ
ನೀವು ಏನಾದ್ರೂ ಕಂಪ್ಯೂಟರ್ ಅತರದ್ದು ಮಾಡಿದ್ದೀರಾ
ಹಾ ಬ್ರೋ ಅದ ಮಾಡನೆ ಡಿಪ್ಲೊಮ ಮಾಡಿನ್ ಬ್ರೋ ಕಂಪ್ಯೂಟರ್ ಅಂದ್ರೆ
ಹಾ ಡಿಪ್ಲೊಮಾ ಸೈನ್ಸಾ
ಹಾ ಬ್ರೋ ಐಟಿ ಐಟಿ
ಹಾ ಐತ ಅಯಾ
ಹಾ ಬ್ರೋ
ಚೆನ್ನಾಗಿ ಓದಿದ್ರೆ ಈಗ ಜಗತ್ ನಲ್ಲಿ ಕಬ್ಬ ಒಬ್ ಇಲ್ಲಾ ಅಂದ್ರೆ ನಮ್ಗೆ ಕೀರಿ ಮಠದಲ್ಲಿ ನೋಡಿಬಿಡ್ತಾರೆ
ಆಬ್ರರು ಒಂದ್ ರೂಪಾಯಿ ಇಲ್ಲಾ ಅಂತಂದ್ರೆ ತ ಜನ ಹೆಂಗ್ ನೋಡಿಬಿಡ್ತ ಅಂದ್ರೆ ಚೀಪ್ ಅನ್ಸ್ಬಿಡ್ತೆೆ
ಮುಂದೆ ಆಡ್ಕೊಂಡ್ ಬಿಡ್ತಾರ್ ಬ್ರೋ
ಹಂಗಿಲ್ಲಾ ಇವನ್ ಸರಿಯಾಗಿಲ್ಲಾ ಇವ್ನ್ ಎಲ್ಲಿಗಾದ್ರು ಹೋದ್ರೆ ಇವ್ನ್ ಇದೇ ಬಟ್ಟೆ ಹಾಕ ಬರ್ತಾನೆ ಇ ಎಲ್ಲಾ ಮಂದಿ ಬಾಳ ಮಂದಿ ಹೇಳಿದಾರ ಬ್ರೋ
ಬರಿ ದುಡ್ಡಿದ್ರೆ ಮಾತ್ರ ಬರ್ತಾರ್ ಬ್ರೋ ಇಲ್ಲಾಂದ್ರೆ
ಹಾ ಅದೇ ದುಡ್ಡ ಇದ್ರೆ ಎಲ್ಲಾರ ಬರ್ತ ದುಡ್ ಇರ್ಲಕ್ಕಂದ್ರೆ ಯಾವನು ಬರ್ಲಾ ಬ್ರೋ
ಹಾ ಸರಿ ಇದೆ ಬ್ರೋ ದುಡ್ಡಿದ್ರೆ ಮಾತ್ರ ಬರೋದು ಇಲ್ಲ ಅಂದ್ರೆ ಬರೋದಿಲ್ಲ
ಆ ಬ್ರೋ ದುಡಿಯ ವಾಸನೆೇ ದುಡ್ಲಿಕ್ ಅಂದ್ರೆ ಅಂತರ್ಗಾದ್ರರು ಭಾರತ್
ಹ ಹೌದು ಅಪ್ಪರ್ ಗೂ ಮಾತಾಡ್ತರಲ್ಲ ಕಲ್
ಹಲೋ ಆ ಹ್ಮ ಹಾಳು ಮಾಡು ಎಲ್ಲಿ ತರ ಇವಾಗ ಅ ಣ ಆಳುಮಾಡಿ ಎಲ್ಲಿ ಹೋಗೋದು ಹ್ಮ ಅಲೋ
ಹಾ
ಹೇಳಿಬ್ರು ಯಾಕೆ ನೆಟ್ವರ್ಕ್ ಬರ್ತಲ್ಲ
ಹ ಕಾಲು ಬಂದತ್ ಬ್ರೋ
ಬ್ರೋ ಕ ಆಬ್ರೋ ಮತ್ತೆ ಏನ್ ಸಮಸ್ಯಾರ
ಮತ್ತೆ ಏನಿಲ್ಲ ಸುಮ್ನೆ ಹೊರಗಡೆ ಬಂದೆ
ಹ ಬ್ರರು ಮತ್ತೆ ದುಡ್ ನೋಡ್ಬೇಕಕ್ ಮತ ದುಡ್ ನೋಡಿ ಎಲ್ಲಾರೂ ಬರ್ತಾರ ದುಡ್ಡಂದ್ರೆ ಯಾವ್ನು ಬರ್ಲ ಬ್ರೋ
ಹಾ ಸರಿ ಅ ಬ್ರೋ ಹೇಳಾದ
ಹಾ ಬ್ರೋ ಆದ್ರೆ ಎಲ್ಲರೂ ಡ್ಡಲ್ಲ ಅಂದ್ರೆ ಯಾವ ಬರ್ಲ
ಹ್ಮ ಅರೇ ಇದೆ ಬ್ರೋ ನೀ ಹೇಳದ ದುಡ್ಡು ದುಡ್ಡು ಇದ್ರೆ ಮಾತ್ರ ಅಷ್ಟೇ ಬರೋದ ಎಲ್ಕಂದ್ರ ಬರೋರ ಬರೋದ
ಆ ಬ್ರೋ ದುಡ್ಡಿದ್ರೆ ಎಲ್ಲಾ ಹಂಗೆ ಬರ್ ಬರ್ಬೇಕು ಬಿಡು ಏನ ಇರಲ್ಲ ಅವ್ರಿಗೆ ಅವರು ತಕೊಬೇಕುರು ಮತ್ತೇನ್
ಮತ್ತೆ ಏನಲ್ ನಿಮ್ ಕಡೆ ಮಳೆಗಾಲ ಹೇಗಿದೆ ಬ್ರ
ಚೆನ್ನಾಗಿದೆ ಬ್ರ ತಾತ್ನಾಳ್ ಮಾಡ್ತಾರ ಹೊಲಾಗಿಲ್ಲ ಎಲ್ಲ
ಹೌದಾ ನಮ್ದು ಜಮೀನು ಪಾಲಿಗೆ ಕೊಟ್ಟಿದ್ದಿಬ್ರೋ ನಾವು
ಹಾ ಬ್ರೋ
ನಾವಂತ ಮಾಡದೇ ಎಲ್ಲ.
ಹಾ ಬ್ರೋ ಎಲ್ಲಾ ಇದ ಹಾಕಿದ್ರ
ಹಾ
ನೀ ಯಾರ ಮಾಡ ನಿಮ್ ಜಮೀನು ಅದು ಅಲ್ಲಾ
ಹ್ಮ
ಅವ್ರ